ಹಾ ಹಲೋ
ಕೇಳ್ತೈತ
ಹ್ಮ ಕೇಳ್ತದ್ ಹೇಳ ಕೇಳ್ತ ಕೇಳ್ತದ ನೀ ಏನ್ ಮಾಡಕತ್ತ ಅಂತ ಗೊತ್ತಾಗುವಲ್ದು ನಂಗ
ಹ ಯಾರಕ್ಕೆ
ಹ
ಹ ತಂಗಿ
ನಿಮ್ ತಂಗಿ ತಂಗಿ ನಿಮ್ ತಂಗಿ
ಫಡಫನ್
ನಿಮ್ ತಂಗಿ ಸ್ವಲ್ಪ ಕೆಲ್ಸ ಕೆಲ್ಸ ಕೆಲ್ಸಕ್ಕೆಹೋಣ್ಟದು
ಇರ್ಲಿ ಕಡಫನ್
ಮತ್ತಂತಾಳ ಅಲ್ಲ ಒಂದು ಅಲ್ಲ ಹೊರಕ್ಕೆ
ಹ್ಮ್
ಹ ಬಂದತಿ
ಹೋದ್ಲ
ಹ್ಮ್
ಹ್ಮ್ ಕಾರೆ ಇಸ್ ನಾಟ್